ಹೂ ಹಲೋ ಹಲೋ
ಹ್ಮ
ಹಲೋ
ಹಾ ಹಲೋ ಹೇಳು
ಕೇಳಿಸ್ತಿದ್ಯಾ
ಹಾ ಕೇಳಿಸುತ್ತಿದೆ
ಏನ್ ಮಾಡ್ತಿದ್ದೀಯಾ
ಹ್ಮ
ಊಟ ಮಾಡ್ದ
ನೀ ಮಾಡ ನಿನ್ ಮಾಡವಾ
ಹಾ ಮಾಡ್ದ ಏನ್ ತಿಂದೆ
ಹಾ ಅನ್ನ ಟೊಮೆಟೊ ಪಲ್ಯ ನೀನು
ಏನೋ ಅನ್ನ
ಹ್ಮ ಹ
ಹಲೋ ಹಲೋ
ಹ್ಮ್ ಊಟ ಮಾಡೋಣ್ವಾ
ಸ್ವಲ್ಪ ಜೋರ್ ಮಾತಾಡು ಕೇಳಿಸ್ತಿಲ್ಲ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ
ಹೂವಊ
ಕೇಳಿಸ್ತಿದೆ ಸ್ವಲ್ಪ ನಿಧಾನ ಕೇಳುಸ್ತಿದೆ ಕೇಳಿಸ್ತಿದೆ ಸ್ವಲ್ಪ ನಿಧಾನಕ್ಕೆ ಹೇಳು ಜಾನ್
ಹ್ಮ್ ಹ್ಮ್
ಹಲೋ ಏನ್ ಮಾಡ್ತಿದ್ದೆ
ಹಾ ಏನಿಲ್ಲ ಊಟ ಮಾಡಿ ಕುಂತಿದ್ದೆ ಸುಮ್ನೆ
ಏನ್ ಊಟ ಮಾಡ್ದೆ ಟೊಮೆಟೊ ಮತೆ ಸಾರಾ
ಹಾ
ಮತ್ತೆ ಹೆಂಗ್ ಮಾಡಿದ್ದೆ ಟೊಮೆಟೊ ಸಾರು?
ಟಮಟಾರಲ್ಲ ಅ ಚಟ್ನಿ ಟೊಮೊಟ ಚಟ್ನಿ.
ಹ್ಮ ಈ ಟೊಮೆಟೊ ಚಟ್ನಿ ಹೆಂಗ್ ಮಾಡಿದ್ದೆ?
ಟೊಮೆಟ ಟಮೆಟಾಸ ಕಟ್ ಮಾಡ್ಕೊಳ್ಳದು.
ಹಾ
ಾಗಿ ಹೆಂಚ್ಕೊಂಡು. ಇದೇನು ಇ ಒಂದ್ ಕಡಾಯಲ್ಲಿ ಉಪ್ಪು ಇದು ಎಣ್ಣೆ ಹಾಕ್ಬಿಟ್ಟು ಜ ಇದು ಜೀರಿಗೆ,
ಹ್ಮ್
ಹಾ ಸಿವೆ ಜೀರಿಗೆ ಎಲ್ಲ ಬಿಟ್ಟು ಕಬೇ ಹಾಕಿ ಹಾಗೆ ನಾವ ಎಣಟ ಸಂಡ್ಣಗ್ ಹಂಚ್ಕೊಂಡಿರೋ ಇದೇನು ಈರುಳ್ಳಿ ಟಮೊಟೊ
ಹ್ಮ್
ಹಾ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಕೊಳವರೆಗು ಫ್ರೈ ಮಾಡಿ ಆಮೇಲೆ ಉಪ್ಪು ಖಾರ ಚಾಟ್ ಮಸಾಲ ಅದು ಬರುತ್ತೆ ಮಸಾಲ ಬರ್ತಾವಲ್ಲ ಗರಂ ಮಸಾಲಾ ಹ ಆ ಮಸಾಲ ಎಲ್ಲಾ ಹಾಕಿ ಆ ಮಸಾಲ ಎಲ್ಲಾಕ್ಕ ಕೈಯಗುವರು ಚೆನ್ನಾಗಿ ಮಾಡಿದ್ರೆ ಆಯ್ತು ನಾವು ರುಚಿ ಇಟ್ಟಕ್ಕಷ್ಟು ಉಪ್ಪಕಿ ಮೇಲೆ
ಚೆನ್ನಾಗಿರುತ್ತೆ ಅಲ್ವಾ
ಸಲ್ಪ ಆ ಖಾರ್ ಕೊತ್ತಿಂಬರಿ ಹುಡರ್ಸ್ದ್ರೆ ಚೆನ್ನಾಗಿ ಸಿ ಅನ್ನದಲ್ಲ ಅಣದೊಳಗೆ ಚೆನ್ನ
ಅನ್ನ ಮಾತ್ರ ಮಾಡಿದ್ದ.
ಹರಿಯ ಚಪಾತಿ ಮಾಡ ಚಪಾತಿ ಮಾಡ ಮಾಡಣ ಅನ್ಕೊಂಡೆ
ಅದನ್ ಮತ್ತೆ ಟೈಮ್ ಬೇರೆ ಆಗತಿತ್ತ ಮಾಡ ಇದದುನು ಇದಿಲ್ಲ ಬಿಟ್ಟು ಸುತಾಗತಿ ಅದಕ್ಕೆ ಅನ್ನ ಮಾಡ್ಬಿಟ್ಟು
ಚಪಾತಿ ಮಾಡಿದ್ರೆ ಚೆನ್ನಾಗಿರ್ತ ವ ಸಂಜೆ ಆಗಿದೆ ಅಲ್ವಾ ತಂ ಇರುತ್ತೆ ಅಲ್ವಾ ಚಪಾತಿ ಮಾಡಿದ್ರೆ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೆದಾಗ್ತಿತ್ತು ಚೆನ್ನಾಗಿರ್ತಿತ್ತು ನೆಕ್ಸ್ಟ್ ಟೈಮ್ ಚಪಾತಿ ಟ್ರೈ ಮಾಡು
ನಾನ ಇಲ್ಲ ಮಾಡ್ತಿದ್ದೆ ನನಗೆ ಸುಸ್ತ ಆಗಿತ್ತ ಹೋಗಿ ಬಂದು
ಹಾ
ನಮ್ ಕಡೆ ಟೊಮೆಟೊದಲ್ಲಿ ಚಟ್ನಿ ಕೂಡ ಮಾಡ್ತೇವಿ ಚಟ್ನಿಯಲ್ಲಿ ಚಪಾತಿ ತಿನ್ನು ಇಲ್ಲ ಪೂ ಇಲ್ಲ ಇದು ಇದು ಪರೋಟ ಬರುತ್ತಲ್ಲ ಅದು ತಿಂದ್ರೆ ಚೆನ್ನಾಗಿರುತ್ತೆ ಹ್ಮ್ ಏನಿಲ್ಲ ನಿನ್ ಟಮಟೊ ಈಟಮೊಟೋ ಚಟ್ನಿ ಟೊಮಟೋ ಈಗ ಹೆಚ್ಚಿಗೆ ಏನೇನ್ ಹಕ್ತಿವಲ್ವಾ ಅದನ್ನ ಎಣ್ಣಲಿ ಫುಲ್ ಉುರ್ಕೊ್ ಬಿಿಡ್ಬೇಕು ಅದೇ ಎಲ್ಲ ಒಗ್ಗರಣೆಗೆಲ್ಲ ಒಗ್ಗರಣೆಗೆ ಹಾಕೊಂಡಗೆ ಟೊಮಟೊ ಗಜ್ಜಿಗೆ ಏನೇನ್ ಹಾಕ್ತವೋ ಸೇಮ್ ಅದೇ ಐಟಮ್ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಜೀರಿಗೆ ಮೆಣಸಿ ಮೆಣಸಿನ್ಕಾಯಿ ಅ ಸಿಹ ಮೆಣಸಿನ್ಾಯಿ ಒಣಮೆಣಸನ್ಕಾಯಿ ಹಾಕ್ಬೇಕುಿಲ್ಲ ಸೀದ ಹಾಕ್ಬಾರ್ದು ಇದೆಲ್ಲಾ ಹಾಕಿ ಒಗ್ಗ್ರರಣೆ ಕೊಟ್ಟು ಆಮೇಲೆ ಅದನ್ನ ಮಿಕ್ಸಿ ಮಾಡಿದ್ರೆ ಮಿಶ್ರಣ ಮಾಡ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ರೆ ಚೆನ್ನಾಗಿರುತ್ತೆ
ಹ್ಮ
ಅದಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ
ಹಾ ಮಾಡ್ಬೇಕು ನೆಕ್ಸ್ಟ್ಟ ಇನ್ನೊಂದಸಲ ಯವಾಗಾದ್ೂ ಮಾಡ್ದಾಗ ಮಾಡ್ತೀನಿ
ಹಾ ಮಾಡು ಮಾಡು ಮತ್ತೆ ಪರೀಕ್ಷೆ ಎಲ್ಲ ಆಯ್ತಾ ಯಾರ ಮಾಡ ಹ ಹಲೋ ಹಲೋ ಹಲೋ
ಇಲ್ಲ ನಿಮ್ದ ಆಯ್ತಾ
ಏನು
ಹ್ಮ ಇಲ್ಲ ನಿಮ್ದ ಆಯ್ತಾ ಕಳ್ತೀಮ್ಮಾ
ಇಲ್ಲ ಶಿವ ವಾಯ್ಸ್ಲ್ ಅಪ ಇದು ಕಟ್ ಆ್ತಿದೆ ನೋಡು ಹಾ ಇವಾಗ ಕೇಳಿಸ್ದ ಹೇಳು
ಹ
ಕೇಳಿಸಿದೆ ಹೇಳು ಕೇಳಿಸ್ತಿದೆ ಹೇಳು
ನಿನ್ನೋಡ ಅದೇ ಇನ್ನು ಇನ್ನು ಪೈಸ ಏನ ಪಕ್ಷಿ ಹಗ್ದೀರಾ ನಿಮಿಂದ ಗತಾ
ಶುರುವ ಆಾಗಿಲ್ವಾ ಹಾ ನಂದು ಮೊನ್ನೆ ಆಯ್ತು ಪರೀಕ್ಷೆ
ಹೌದಣ ಹೆನ್ ಬರ್್ದ
ಇವಾಗ ಸೋಮವಾರ ಇದೆ ಆ ಮೊನ್ನೆ ಪರೀಕ್ಷೆ ಅಷ್ಟು ಚಂದ ಆಗಿಲ್ಲ ಓದಿದ್ದೆ ಬಟ್ ಇು ಪ್ರಶ್ನೆ ಸ್ವಲ್ಪ ಕಷ್ಟ ಕೊಟ್ಟಿದ್ರು ಮತ್ತೆ ಮತ್ತೆ ಸೋಮವಾರ ಇದೆ ಅದಕ್ಕೆ ಓದಬೇಕು
ಹೌದಾ ನಮಗೆಲ್ಲ ಯಾವ ತಿನ್ನಿದೆ
ಹೌದಾ ಹ್ಮ್
ಏನ್ ಮಾಡ್ದಿದೀಯಾ
ನಾನ ಹಿಂಗೆ ಊಟ ಮಾಡಿ ನಡೆದಾಡ್ತಿದ್ದೆ
ಹ್ಮ
ಹ್ಮ್
ನಾನರ ಊಟ ಮಾಡ ತಂದಬೇಕೆ
ಹೌದಾ ಮತ್ತೆ ಎಲ್ಲಾ ಊರ್ ಈ ಕಡೆ ಎಲ್ಲಾ ಹೇಗಿದೆ ಹಬ್ಬಾ ಎಲ್ಲಾ ಹೇಗ್ ಮಾಡ್ತಿದೆ
ಎಲ್ಲಾ ಆರಾಮಾರೆ ನಿಮ್ ಕೂಡ
ಹಾ ನಮ್ ಕಡೆ ಚೆನ್ನಾಗಿದೆ ನಿಮ್ ಕಡೆ ಇವಾಗ ಒಂದ್ ಹಬ್ಬ ಬರುತ್ತಲ್ಲಾ ಏನ್ ಹಬ್ಬ ಅದು ಹೆಂಗ್ ಮಾಡೋದದು
ಹ
ಹ
ನ ಹಬ್ಬಾ ದಸರಾ ಮಾಡ್ತೀವಿ
ಹಾ ನಮ್ಗಡೆ ಇವಾಗ ಒಂದ್ ಮಾರಿ ಹಬ್ಬ ಬರುತ್ತೆ ಮುಂದಿನ ತಿಂಗಳ ಇದೆ ನಮ್ಗೆ ಮಾರಿ ಹಬ್ಬಾ ಚಂದ ಮಾಡ್ತೀವಿ ನಾವು ಮೂರ್ ದಿನ ಕುೂತ್ಕೊಂಡು ಎಲ್ಲಾ ಅವಾಗೆಲ್ಲಾ ಸೇರ್ತಾರೆ ಮನೆಯವರೆ ಎಲ್ಲಾನು ನಾ ನಿಂಗ ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದ್ದ ಇವಾಗ ನೆಕ್ಸ್ಟ್ ಹದ್ನೈೇ ತಾರೀಕು ನಿಂಗ ಪರೀಕ್ಷೆ ಅವಾಗ ಇರಲ್ಲ ಅಲ್ಲ
ಹೌದಾ
ಒಂದ ನೆಕ್ಸ್ಟ್ ಹದ್ನೈದನೇ ತಾರಿಕ್ ಪರೀಕ್ಷೆ ಇರಲ್ಲಾ ಅಲ್ಲವಾ ಮತ್ತ್ ಬಾಬ್ಬ ಹಬ್ಬಕ್ಕೆ ಮಾರಿ ಹಬ್ಬ ಚಂದ ಮಾಡ್ತೀವಿ್ ನಾವು ಫುಲ್ಲ
ಹಾ ಹಾ ಹೇಳಲ್ಲಾ ಹೇಳು
ಹಾ ಮತ್ ಹಬ್ಬಕ್ ಮರಿದಿರ ಬಾ ಸರಿನಾ
ಮತ್ತೆ ನೀವೇನ್ ಮಾಡೀರಾ
ಏನು ಹಲೋ
ಹಾ ಬರ್ ನೀವೇನ್ ಮಾಡ್ತೀರಾ ಹಬ್ಬಕ್ಕೆ
ಹಬ್ಬಕ ಅಕ್ಕ ಫಸ್ಟ್ ಡೇ ಫಸ್ಟ್ ಡೇ ನಾರ್ಮಲ್ ಆಗಿ ಸಿಹಿ ಮಾಡ್ತೀವಿ ಹಾ ಕೇಳಿಸ್ದೆ ಫಸ್ಟ್ ಡೇ ನಾ ಮೊದ್ನೇ ದಿನ ನಾರ್ಮಲ್ ಆಗಿ ಸಿಹಿ ಮಾಡ್ತೀವಿ ಅವತ್ತು ಮಾರಿ ಎಲ್ಲಾ ನಮ್ಮ್ ಊಗ್ ಬರುತ್ತೆ ದೇವ್ರಗಳೆಲ್ಲಾನೂ ಸಿಹಿ ಮಾಡ್ತೀವಿ ಸೆಕೆಂಡ್ ಎರಡನೇ ದಿನ ದೀಪ ಮಾಡ್ತೀವಿ ದೀಪ ಎಲ್ಲಾ ಮಾಡಿದಾದ್ಮೇಲೆ ಆಹ ಮೂರ್ನೇ ದಿನ ಮಾರಿನ ಅಂದ್ರೆ ಅವರು ಮಾರಿ ಬಂದಿರೋ ನ ಊರಿಗ್ ಅವ್ರ ಊರಿಗ್ ಕಳ ಬಬೇಕು ಅಂತ ಹೇಳ್ಬಿಟ್ಟು ಅವ್ರರಿಗೆ ಮಾಂಸ ಎಲ್ಲ ಮಾಡ್ ಕೊಡ್ತೀವಿ ಅದು ಮಾಂಸ ಎಲ್ಲ ಕಟ್ಟ ಮಾಡಿ ಮಾಂಸ ಎಲ್ಲಾ ಇಡೀ ಊರಿಗ್ ಹಾಕ್ತಿೀವಿ
ಹ್ಮ್
ಹ್ಮ್ ಚಂದ ಇರತ್ತೆ ಆ ಜಾತ್ರೆ ಎಲ್ಲ ಇರುತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ನೋಡ್ಕ್ಂತ ಹೇಳ್ಬಿಟ್ಟು
ಹ ನಾನು ನಮ್ಮ ಸಂಬಂಧಿಕರ ನಮ್ಮ ಮಾವರೂರಲ್ಲಿ ನೋಡಿದೆ ಅದನ್ನ
ಹಾ
ಅದೇ ಈ ತರ ಅ ಈ ತರ ಅಲ್ಲಾ ಅವ್ರು ಹದಿಮೂರ್ ವರ್ಷಕ್ಕೊಮ್ಮಿ ಮಾ ಮಾಡ್ತಾರ
ಹ್ಮ್ ಹ್ಮ್
ಹ ಆಗ ಅಂದ್ರೆ ಫಸ್ಟ್ ಹ್ಮ ಆ ಅದು ದೇವಿಗೆ ಎಲ್ಲ ಅಲಂಕಾರ ಮಾಡಿ ಹೊಸ ಬಟ್ಟೆ ಇದ ಮಾಡಿ ಇದು ಕೋಣನ ಬಿಟ್ಟಿರ್ತಾರ ಅಂತ ಕಡಿಯಕ
ಹ್ಮ್ ಓ ಕೋಣ ಕಡಿತಾರಾ
ಕೋಣಾ ಕಡಿತಾರಾ
ಹ್ಮ್
ಅದು ಹಬ್ಬದ ದಿವಸ ಅದು ಕೋಣ ಕಡ್ದು ಹ ಅವ್ರ ಮುಂದೆ ಹಾಕಿ ಆ ದೇವಿ ಮುಂದೆನೆ ಕೋಣ ಕಡಿತಾರಂತ ಮತ್ತೆ ಆಮೇಲೆ ಒಂದ್ೆರಡು ದ ಆಮೇಲೆ ಅದಾಗಿದ್ದ ದಿವ್ಸ ಅದಾಗಿದ್ಮೇಲೆ ದೇವಿಗೆ ಎಲ್ಲಾ ಆಹ ಬಳೆ ಸೀರೆ ಮತ್ತೆ ಕುಂಕುಮ ಅದೆಲ್ಲ ತೆಗೆದ್ ಬಿಿಡ್ತಾರಂತ
ಹ್ಮ್
ಎಲ್ಲ ತೆಗೆದು ಇದು ಗುಡಿ ಮುಚ್ಚಿ ಎಲ್ಲಾ ಬಾಗ್ಲಾಕ ಬಿಿಟ್ಟು ಒಂದ್ೆರಡು ದಿವ್ಸ ಏನು ಮಾಡಲ್ಲಂತ ಮತ್ತೆ ಹೊಸ ಹಾಕೋಣ ಬಿಡ್ತಾರ
ಹ್ಮ್
ಕಕೋಣ ಬಿಟ್ಟಿದ್ದಿಂದ ಮತ್ತೆ ತಾಯ ದೇವಿಗೆಲ್ಲ ಅಲಂಕಾರ ಮಾಡ್ತಾರಂತ ಹಂಗ ನಮ್ ನಾ ಊಲ್ಲಿ ಅದು ಪದ್ಧತಿ ಆಯ್ತಿು
ಹ್ಮ್
ಅ ನಮ್ಮ ಮನೇ ಒಂದೊಂದು ಪಬ್ಬ ನ
ಹಾ ಅದೇ ಪದ್ಧತಿ ಊರಿ ಊರಿನ್ ಬ ದೋ ಏನ್ ಪದ್ಧತಿ ಮಾಡದ್ರದ ಪದತಿಯಲ್ಲಿ ನಡೀತಿರುತ್ತೆ ಹ್ಮ್ ಮತ್ತೆ ಇನ್ನೇನು
ಹ್ಮ
ಮಳೆ ಮಳೆ ಎಲ್ಲ ಬೆಳೆ ಎಲ್ಲಾ ಹೆಂಗ ಆಗ್ತಿದೆ ಆ ಕಡೆ
ಮಳೆ ಪದೇ ಪದೇ ಆಗ್ತಿದೆ ಬಾಳ ಆಗ್ತಿದೆ ಅಲ್ಲಿ
ಹಾ ಇಲ್ಲೂ ಬ ನೆನ್ನೆ ಎಲ್ಲ ಮಳೆ ಬಂತು ಇವತ್ತಿನ ಅಷ್ಟು ಬಂದಿಲ್ಲ ನೆನ್ನೆಂತೂ ಫುಲ್ ಜೋರ್ ಬಂತು ಚೆನ್ನಾಗ್ ಆಗ್ತಿದೆ ಇವಾಗ ಬೇಸಿಗೆ ಸ್ವಪ ಕಡಿಮೆ ಆಗ್ತಿದೆಯಲ್ಲಾ
ಹ ಆ ಬಾ ಹಳ ಆಯ್ತು ಇವತಿಂ ತಣ್ಣನೆ ಗಾಳಿ ಬಿಟ್ಟಿದೆ
ಹಾ ಇಲ್ಲೂ ಹಾಗೆ ಇದೆ
ಹ್ಮ
ಹ್ಮ
ಮ ಆರಾಮಿದೆಯಲ್ವಾ ಮನೆಯಲ್ಲಿ ಆರಾಮ್ದಾರಲ್ಲ
ನಿಮ್ಮ ಮನೇೆಯಲ್ಲಿ
ಹಾ ಎಲ್ಲರೂ ಆರಾಮ ಇದಾರ
ಹ್ಮ ಅಪ್ಪ ಎಲ್ಲಾ ಹೆಂಗ ಇದರೆ ಮೊನ್ನೆ ಮೊಣಕಾಲ್ ನೋವು ತ್ತಿದ್ದೆ ಅಲ್ವಾ
ಹಾ ಎಲ್ಲಾ ಆರಾಮಿದ್ದಾರೆ ಅದೇ ನ ಹೇಳಿದೆ ಅಲ್ವ ಅವೆಲ್ಲ ಮಾಡಿ ಕೊಟ್ಟೆ ಅಂತ ಸ್ವಲ್ಪ ಈಗ ಹ ಚೇತಸ್ಕೊಂಡಿದ್ದಾರೆ
ಹ್ಮ ಸರಿ ಸರಿ
ವೀರು ನಾನು
ಹಾ ಸರಿ ಬಾಯ್ ಹ್ಮ